ಆದಿತ್ಯ ಏನ್ ಇಲ್ ನೋಡ್ರಿ ಅಣ್ಣ ನೀವೇ ಹೇಳ್ಬೇಕ್ ಆರಾಮ್ ನೋಡ್ರಿ ಅಣ್ಣ
ಹ್ಮ್ ಆರಾಮಪ್ಪ ನೀವ್ ಏನ್
ಏನ ಇಲ್ ನೋಡ್ರಿ ಸುಮನೆ ಇಲ್ಲ ಮೇಲೆ ಒಂದು ವಾಕ್ ಮಾಡ್ತಾ ಇದಿತ್ತು ಟೆರೆಸ್ ಮೇಲೆ
ಹ್ಮ್
ಹ್ಮ್ ಹ್ಮ್ ಮತ್ತೆ ಊಟ ಆಯ್ತಾ
ಹ್ಮ್
ಏನ್ ಮಾಡ್ದೆ
ಹಾಗ್ಯದಪ್ಪಾ ಏನಿಲ್ಲ. ಹ ಚಪಾತಿ ಪಲ್ಯ.
ಹ್ಮ್
ಕಾಳ ಪಲ್ಯ ಮಧ್ಯಾಹ್ನ ಊಟ ಮಾಡಿದ್ ಈಗ ಮತ್ ಚಾಟ ರಸ್ಕ್ ಕುಟ್ಟಿರು ರಸ್ಕ್ ತಿಂದ ಬಂದಿವ್ ನೋಡಪಾ.
ಹೌದಾ.
ಹ್ಮ್
ಹ್ಮ್ ಏಗ ಊಟ ಸರಿಯಾಗಿದೆ ನಿಂಬಲ್ಲಿ.
ಹ್ಮ್ ಗುಣ ಅದ ಎಲ್ಲ ಎಲ್ಲರ್ಗೊತೆ ಕಂಪೇರ್ ಮಾಡ್ರ ಇಲ್ಲ ಜರ ಗುಣ ಅದ.
ಹ್ಮ
ಹ್ಮ್ ಮತ್ ಇದು ನಿಂಬಲ್ಲಿ ನೀ ಹ್ಮ ಹೇಳ್ ಹೇಳ್ರಿ.
ಇವತ್ತು ನಂಬಲ್ಲಿ ಎಗ್ ರೈಸ್ ಇದೆಪ್ಪಾ.
ಹ್ಮ್ ಬುದ್ವಾರ್ ಗುರುವಾರ್ ಏನ್ರಿ.
ಹಾಂ ಗುರುವಾರ.
ಬುಧವಾರ್ ಬುಧವಾರ ಅದೇ ಬುಧವಾರ ನಾಳೆ ಗುರುವಾರ.
ಬೆಸನ್ ಮಾಡ್ತಾರ್ ನೋಡಿ.
ಎಗ್ರೇಸನ್ ಅಗ್ರೇಶನ್ಸ್.
ಎಗ್ರೆಸನ್
ಹ್ಮ್ ಹ್ಮ್ ಹ್ಮ್ ಚಲೋ ಚಲೋ ಮಾಡ್ತಾರ.
ಹ್ಮ್ ಅಷ್ಟಕ್ ಕಷ್ಟೇ ಆಗ್ತೆ ನೋಡಿ ಒಂದ್ ಸಾರ್ತಿ. ಕತ್ತಿ ಬಕ್ಕುಳು ಹಾಕಿದ್ರು ಅಂದ್ರೇ ಉಪ್ಪು ಆಗುತ್ತೆ ಎಗ್ ರೈಸು.
ಹ್ಮ್ ಹ್ಮ್
ತತ್ತಿ ಹಾಕೋದಿಲ್ಲ ಅದ್ರೆ ಬರೆ ರೈಸ್ ಇರುತ್ತೆ. ಹಾಗಾಗುತ್ತೆ ಈಗ ನಾವು ಬರೀ ಫಸ್ಟೆ ಅಷ್ಟೇ ಇದ್ದೀವಿ.
ಹ್ಮ್ ಹ್ಮ್
ಅದಕ್ಕೆ ಇವತ್ತ ಆದ್ರೂ ಸರಿಯಾಗ್ಗುತ್ತೆನ್ ನೋಡ್ಬೇಕು.
ಅಪ್ಪ
ಹ್ಮ್
ಸರಿ ಸರಿ ಇವಾಗಾದ್ರು ಸರಿಯಾಗಿ ಮಾಡ್ ಮಾಡ್ಸಿ ಅನ್ನಿ. ಚೆನ್ನಾಗಿ ಆಗಿ ನಾಲ್ಕು ದಿನರ ಪುಸ್ಟಿಕದ ಆಹಾರ ಸೇವಿಸಿ ನೀವು.
ಸೇರು ಸೇವಿಸ್ತೇವೆ ಅತ್ಯುತ್ತಮವಾಗಿ ಮಾಡಿದ್ರೆ ಎಲ್ಲವು ಚೆನ್ನಾಗಿ ತಿನ್ನುತ್ತಾರೆ ನೋಡಿ ನಿನ್ನೆ ಸರಿಯಾಗಿ ಆಗಿ ಇತ್ತಂತೆ ನೋಡಿ ಪೈಸ ನಾವು ವಾಲಿಬಾಲ್ ಆಡೋ ಹೋಗಿದ್ದೆವು ಬರೋ ಹೊತ್ತಲ್ಲೇ ಖಾಲಿ ಆಗಿತ್ತು ಅಷ್ಟು ಸರಿಯಾಗಿ ಮಾಡಿದ್ದರಂತೆ ಪೈಸನ್ನ.
ಹಾ ಎಲ್ಲರೂ ಅದು ಪೈಸ ರೀತಿಯಿಂದಾಗ ಇದು ಮಾಡಿಲ್ಲ ಅದು ಮಜ್ಗೆ ಅಥವಾ ಏ ರಸಂ ಟೈಪ್ ಎಲ್ಲರೂ. ಹೇ ಬಟ್ ಇದು ಆ ಹ ಅದು ಸ್ವೀಟ್ ಅಂದ್ರೆ ಇಟ್ಟಿರ್ತ್ತ ಇ ಒಂದ್ ಬಟ್ಟಲ್ಲ ಇಲ್ಲ ಎರಡ್ ಬಟ್ಟಲ್ಲ.
ಹೌದು
ಅದನ್ನು ಬಿಟ್ಟು ಹಿಂಗಾದ್ರೆ ಹೇಗೆ ಹೇಳಿ ನೀವೆ.
ಹ್ಮ್
ಹ್ಮ್ ಹ್ಮ್
ಬಾಳ ಸಿಹಿ ತಿನ್ಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ.
ಸರಿ ಹೌದು ಗುರು ಅಂದ್ರೆ ಸಿಹಿ ಸಿಹಿ. ಇರ್ಬೇಕ ಸಿಹಿ ಹೋಗಿ ಎಲ್ಲರೂ ಏನ್ ಮಾಡತ್ಲ ಇಲ್ರಿ.
ಹ್ಮ್
ನಾವವು ನೀವು ತಿಳ್ಕೋತಿರಿ ಎಲ್ಲರು ತಿಳ್ಕೋತರ ಏನ್ ಹೇಳ್ರಿ.
ಹೌದು.
ಹ್ಮ್
ಮತ್ತೆ ಹೇಗ್ ನಡೀತಿದೆೇ ನಿಮ್ಮ ಡಿಗ್ರಿ ಲೈಫ್.
ಸರಿಯಾಗಿ ನಡತಿದೆ.
ಹ್ಮ್ ನಿಮ್ಮಲ್ಲಿ ಲೆಚ್ಚರ್ಗಳು ಹೇಗಿದ್ದಾರೆ.
ನಿಮ್ಮಲ್ಲಿ ಲಚ್ಚುರು ಅವ್ರೇನು ಯಾಕೆ ಕೇಳುತ್ತೀರಾ ಹೇಳಿ ನೀವು.
ಯಾಕೆ.
ಅವರು ಅವರು ಎಲ್ಲಾ ಹ ಎಂಗ ಅದಿ ಅಂದ್ರೆ ಇದು ಸರ್ಕಾರಿ ಶಿಕ್ಷಕರ ಆಗ್ತಾರಲ್ಲ. ಅವ್ರಿಗೆ ಸುಂಪ ಸ್ವಲ್ಪ ಗತ್ತದೆ ಗತ್ತಿರ್ಬೇಕಂತ್ರ ಅವರು.
ಹೋ.
ಹ್ಮ ಅವರು ಜರ ಮೇಲಿ ಮೇಲ ತಿಳ್ಕೋತಾರ ಅವರುದ ಇ ದಯವಿದು ಅಂತಕೋತಾರೆ.
ಹೌದಾ ನಂಬಲ್ಲಿ ಕೂಡ ಹಾಗೆ ಇದ್ದಾರೆ ನೋಡಿ ಒಂದೊಂದು ಪೇಪರ್ನ್ನು ಪಾಸ್ ಮಾಡ್ಬೇಕಾದ್ರೆ ಈಗ ಎಸ್ಸಿ ಆಗಿರುತ್ತೆ ನೋಡಿ.
ಹ್ಮ್
ಎಸ್ ಎ ಅಂದ್ರೆ ಗೊತ್ತಲ್ಲ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಅಂದ್ರೆ ಕಡಿಮೆ ಆಗಿ ಕಾಲೇಜ್ಗೆ ಹೋಗಿರ್ತಾರೆ.
ಹ್ಮ್ ಹ್ಮ್ ಎಸೇ ಆಗತ್ತೆ ಹ್ಮ್ ಗೊತ್ತು ಗೊತ್ತು.
ಸಾವಿರ ಕೊಡಿ ಹನ್ನೆರಡು ಸಾವಿರ ಕೊಡಿ ಅಂತ ಕೇಳ್ತಾರೆ ಲೆಕ್ಚರ್ ಗಳು.
ಅದು ಅದಕ್ಕೆ ಅದು ರೀತಿ ಆಗ್ಲಾರ್ ದಂಗ ನೋಡ್ಕೋ ನೀವು ನೋಡ್ಕೋಬೇಕು ನಿಮ್ಮ ಜವಾಬ್ದಾರಿ.
ಹೌದು ಹೌದು ನೋಡಿ ಸುಮ್ನೆನೆ ಸುಮ್ ಸುಮ್ನೆ ಕ್ಲಾಸ್ ಬಿಡ್ಬ್ಯಾಡ್ದಂತ.
ಹದ್ಯಸ ಇಲ್ಲ ಸುಮ್ ಸುಮ್ಮನೆ ರೊಕ್ಕ ಕೊಡ್ಬೇಕಲ ಅದು ಬರ್ತದಲ್ಲ ಮೇನ್. ಇಲ್ಲಾಂದ್ರ ಹಂಗೆ ನೋಡಿ.
ಎಲ್ಲಾ ಹಂಗೆ ಇದೆ ಅವವಾಗಿನ್ನ ಶಿಕ್ಷಣನೇ ಬೇರೆ ಇತ್ತು ಈಗಿನೇ ಶಿಕ್ಷಣನೇ ಬೇರೆ ಇದೆ ನೋಡಿ.
ಅವ್ರ್ ಇವ್ರ್ ಬಿಡ್ರಿ ಈಗ ನಿಮ್ ಫಿಫ್ತ್ ಡಿನ್ ಕಮಿಟಿದೋರ್ದೆ ಎಷ್ಟು ಸರಿಯಾಗಿದೆ ನಿಮ್ದು ನೋಡಿ.
ಹಾ.
ಅವ್ರ ಜರ ಲೆಕ್ಕಕ್ ಐತ್ರಿ ಫೋರ್ತ್ ಇಯರ್ ದವ್ರಗಿ ಏನಿಲ್ಲ ಆರಾಮ್. ಇದು ಅದೇ ನೀವು ಅ ಆದ್ರೆ ಫೋರ್ತ್ ಇಯರ್ ನ ಓದ್ ಬರಿಬೇಕು.
ಹೌದು ಮತ್ತೆ ನಮ್ಗೆ ಫೋರ್ತ್ ಇಯರ್ಕು ಅಗ್ರಿ. ಅವ್ರ್ ಗೆ ನಮ್ ಸೀನಿಯರ್ ಇವಾಗ ಫೋರ್ತ್ ಇಯರ್ ಮುಗದ್ಮೇಲೆ ಹೋದ್ರು ನೋಡಿ.
ಹ್ಮ್.
ಅವ್ರಿಗೆ ಫೋರ್ತ್ ಇಯರ್ಗೆ ಎಕ್ಸಾಮ್ ಬರೆಯೋದು ಇದ್ದಿಲ್ದು.
ಹ್ಮ್.
ಈಗ ನಮ್ಗೆ ಏನಿದೆ ಎಕ್ಸಾಮ್ ಬರೀಬೇಕ್ ನೋಡಿ. ಎರಡು ಸೆಮ್ ಕೂಡ ಎಕ್ಸಾಮ್ ಬರ್ಬೇಕು ನಾವು.
ಹೀಗಾದ್ರೆ ಹೇಗೆ ಅದೇ ಇದು ಈಗಾದ್ರೆ ಹೇಗೆ ಹೇಳಿ.
ಹ್ಮ್ ಅವಾಗ ಫೋರ್ತ್ ಇಯರ್ಗೆ ಪುಲ್ಲು. ಪ್ರಾಕ್ಟಿಕಲ್ ಇರ್ತಿತ್ತು ಅಂದ್ರೆ ಹಳ್ಳಿ ಹಳ್ಳಿಗೆ ಹೋಗಿ ರೈತ. ಎತ್ತರದ ಕಷ್ಟಗಳೇನು ಅನ್ನೋದು ಎಲ್ಲ ಗೊತ್ತಾಗ್ತಿತ್ತು ಈಗ ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ ನೋಡಿ.
ಹ್ಮ್ ಹಾಗೆ ಏನ್ ಮಾಡದ ಏನ್ ಮಾಡಂಗ ಇಲ್ರಿ ಏನ್ ಮಾಡ್ತೇಳ್ ಈಗ.
ಅವಾಗನೇ ಭಾರಿ ಅವಾಗನೇ ಸರಿಯಾಗಿತ್ತು ಈಗ ಸಿಕ್ಸ್ತ್ ಡೀಲ್ ಕಮಿಟಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ರೂಲ್ಸ್ಗಳನ್ನೆಲ್ಲ ಎಲ್ಲ.
ಹಾ ಸುಮ್ ಹುಚ್ಚು ಹುಚ್ಚು ಮಾಡಿಬಿಟ್ರಿಮ್. ತರ್ಡ್ ಇಯರ್ಗಿ ರಾ ಇದು ಅಂತ್ರಿ ನಮ್ಗ ಟೂರ್ ಹತ್ರಿ. ತರ್ಡ್ ಇಯರ್ ಮುಗೆಣನೆ. ತರ್ಡ್ ಇಯರ್ ಮುಗಿದ್ ತರ್ಡ್ ಇಯರ್ ಮುಗಿತಲ್ರಿ ಫೋರ್ತ್ ಇಯರ್ ಚಾಲು ಆತ್ ಹದಿನೈದ ದಿನ ಬಿಟ್ಟಿರ್ತರ್ ಗ್ಯಾಪ್ ಅವಗೆ.
ಅವಗೆ ಏನ್ರೀ.
ಹ್ಮ್ ಹತ್ತ್ ದಿನ ಬಿಟ್ಟಾಗ. ಕರ್ಕೊಂಡ ಹೋದ್ ಹಿಂಗ ಅವ್ರಿಗಿ ಫಸ್ಟ್ ಇದವ್ರಿಗ ನಾ ನಾರ್ತ್ ಕರ್ಕೊಂಡು ಹೋದ್ರ ಅಂತ ತಿಳ್ಕೋರಿ.
ಹಾ ರೀ.
ಇದು ಸೌತ್ ಕರ್ಕ ಸೌತ್ ಕರ್ಕೊಂಡ ಹೋದ್ರಾ ನಮ್ಗ ನಾರ್ತ್ ಕರ್ಕೊಂಡೊತರ ಹಂಗ್ ಇದೆ.
ಓ ಅವ್ರಿಗೆ ಅಲ್ಲಿ ಕರ್ಕೊಂಡ್ ಹೋಗ್ತಾರೆ ನಮ್ಗೆ ಬೇರೆ ತಲ್ಲಿ ಕರ್ಕೊಂಡ್ ಹೋಗ್ತಾರೆ ಒಟ್ಟು.
ಹಾ ಹಾ ಬೇರೆ ಬೇರೆ ಹಿಂಗ್ ಮಾಡಿರದ್.
ಹ್ಮ್ ಒಬ್ರಿಗೆ ಸೌತ್ ಕರ್ಕೊಂಡ ಹೋದ್ರೆ ಇನ್ನೊಬ್ರಿಗೆ ನಾರ್ತಿಗೆ ಕರ್ಕೊಂಡ್ ಹೋಗ್ತಾರೆ.
ಹ್ಮ್ ಅವ್ರಿಗ ಸೌತ್ ಹೋದ್ರ ನಮ್ಗ ನಾರ್ತ್ ಇತರ್. ಈಗಿದೆ ನೋಡಿ ಹ್ಮ್.
ಲೆಕ್ಚರ್ಗಳು ಅವಾಗೆಯ. ಏಳು ಎಷ್ಟು ಇದ್ದಿನಿ ಮೂರ್ ಮೂರು ತಿಂಗ್ಳು ಇರ್ತಿತ್ತಲಾ.
ಹ್ಮ್.
ಮೂರ ತಿಂಗಳ ಕರೆವಲ್ಯಾ. ಮೂರ ತಿಂಗಳ ಕಾಲವರೆಗೂ ನಮ್ಗೆ ರಾವೆಯನ್ನು ಕರ್ಕೊಂಡ್ ಹೋಗ್ತಿದ್ರು ಅವಾಗ. ಈಗ ಅದು ರೂಲ್ಸ್ ಚೇಂಜ್ ಆಗಿ ಎಷ್ಟು ಅಂದ್ರೆ, ಇಪ್. ಇಪ್ಪತ್ತೊಂದು ದಿನಗಳು ಮಾತ್ರಾನೇ ರಾವೆಗೆ ಕರ್ಕೊಂಡ್ ಹೋಗ್ತಾರಂತೆ ನಮ್ಗೆ.
ಇಲ್ಲಿಲ್ಲ, ಇನ್ವರ್ಟರ್, ಜನರೇಟರ್ ನಲ್ವತ್ತೈದು, ನಲವತ್ತೈದು ದಿನಗಳ್ ನೋಡಿ. ನಮಗಿದೆ ಹಾ ಇದೆ ಇದೆ ನಾಲ್ವತ್ತೈದು ದಿನಗಳು ಇದಾವೆ
ಮತ್ತೊಂದ್ ದಿನಾ ಅಂತ್ ಅಂದ್ರು
ಇಲ್ಲಿಲ್ಲ ನಲವತ್ತೈದ ಇದೆ
ಅಂದ್ರೆ ಒಂದ್ ತಿಂಗಳು ಒಂದುವರೆ ತಿಂಗಳು ಕರ್ಕೊಂಡ್ ಹೋಗ್ತಾರೆ ಅಂದ್ರೆ
ಒಂದು ಈಗ ಸೀನಿಯರ್ ಇದ್ದಿದಿ ಎರಡೂರೆ ತಿಂಗಳ ಅವ್ರಿಗ ಮೂರ್ ತಿಂಗಳ ಇತ್ತ ಫೋರ್ತ್ ಇಯರ್ ಇದ್ದವರಿಗ ಮುಗೀತಲ್ಲ
ಹಾ
ಇವರಿಗ ಎಪ್ಪತ್ತದಿನ ಆಯ್ತು ಎಪ್ಪತ್ತದಿನ ಆಯ್ತು ನಮಗ ಸೀದ ನಲವತ್ತೈದ ದಿನ ಆಯ್ತು
ನಲ್ವತ್ ದಿನ ಆಯ್ತಾಯ್ತಾ ಅದು ಏನಾದ್ರು ನಿಮ್ಮ ತರ ಲಿಸ್ಟ್ ಇದೆ ಏನೋ ಅದುರ್ದು ಸಿಕ್ಸ್ ದಿನ್ ಕಮಿತಿದ್ದು
ಅದು ಗ್ರುಪ್ ನಾಗೆ ಹಾಕ್ಯರ್ಲ್ರರಿ
ಏ ಹೌದಾ
ಗ್ರೂಪ್ ನಾಗ ಅವಾಗ ಹಾಕಿವ್ರಿ ಅದೇ ನೋಡಿ ಹೇಳತ್ತಿವಿ ನಾವ್ ಎಲ್ಲ ಅದೇ ನೋಡಿ ಹಾ ಇಲ್ಲಿಲ್ಲ ನೋಡ್ಕೊಂಡಿವ್ರಿ ಮತ್ ಅದೇ ನೋಡ್ಕೊಂಡಿವ್ರಿ
ಓ ಅಷ್ಟೊಂದ್ ನಾನು ಗಮನಿಸಿಲ್ಲ ಅದನ್ನ್
ಹ್ಮ್
ಹ್ಮ್
ಮತ್ತ
ಮತ್ತೆ ಏನೇ ಇಲ್ಲ ನೋಡಿ ಇವತ್ತು ಮಿಟ್ಟರಂ ಎಕ್ಸಾಮ್ ಇತ್ತು ನಮ್ದು
ಕೆವಾಯತು
ಎನ್ ಎಸ್ ಎಸ್ ಇತ್ತು ಅದ ಸರಿಯಾಗಿದೆ ನೋಡಿ ಮೂವತ್ ಮಾರ್ಕ್ಸ್ ಇಂದ ಇ ಇತ್ತು ಮೂವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇತ್ತು.
ಹ್ಮ್
ಅದರಲ್ಲಿ ಎರಡು ಎರಡರಿ ಒಂದರಿಂದ ಎರಡು ಮಾರ್ಕ್ಸ್ ಮಾತ್ರ ಹೋಗುತ್ತೆ ನೋಡಿ.
ಹ್ಮ್ ಹ್ಮ್ ಹ್ಮ್
ಅನ್ಕೊಂದಿನಿ ಏನಾಗುತ್ತೊಏನೋ
ಹ್ಮ್
ಹ್ಮ ನಮಗೆ ಎನ್ ಎಸ್ ಎಸ್ ಕ್ಯಾಂಪ್ ಕೂಡ ಸರಿಯಾಗಿ ಮಾಡಿಸಿಲ್ಲ ನೋಡಿ ಏಳ ದಿನದ ಎನ್ ಎಸ್ ಎಸ್ ಕ್ಯಾಂಪ್ ಇತ್ತು ನಮ್ಗೆ.
ಹು
ಆದರೆ ನಮ್ಗೆ ನಾಲ್ಕ ದಿನಕ್ಕೆ ಮರು ಕರಕೋ ನಾಲ್ಕ ದಿನಕ್ಕೆ ಮುಗಿಸಿದೆ ನಮ್ದು. ಕ್ಯಾಂಪ್ ಮುಗಿಸಿಕೊಂಡು ಬಂದಿದ್ದಾರೆ.
ನಾವೇಏನ್ ನಾ ಏನ ನಿಮ್ಮಷ್ಟು ಮುಟ್ಟಾಳರು ಯಾರು ಇಲ್ಲ ಅಂತಿನ ನಾನ.
ಏಕೆ.
ನಿಮ್ಮ ಅಂದ್ರ ನೀ ನೀವಂದಂತ ನೀವ್ ಅಲ್ಲಿ ಬ್ಯಾಚ್ ಯಾಕಂದ್ರೀ ಇಲ್ಲಾ.... ನೀವು ಹೋಗರಿ ಟೈಮ ಸಿರ ಹೋಗಿರಿ ನೀವ ಚೊಲೋ ಇಲ್ಲನ ಅಲ್ಲಾ ನೀವು ಅವಾಗ ಏನ್ ಮಾಡಿದ ಎಲ್ಲರ ರೊಕ್ಕ ಅವ್ರು ಏನ ಅಂದರ ಈಗ ನಾವ್ ಫಂಡ್ ಇರ್ತ ನಮ್ಗ ಆಮೇಲೆ ಏನ್ರ ಕಮ್ಮಿಬಿದ್ರ ಅಟ್ಟೆ ನಿಂಬಲ್ ತೋತಿವಿ ಅಂದಾರಲ್ರರಿ.
ಹೌದ್ರೀ.
ಅವಾಗ ನೀವ ಏನ್ ನೀವು ಎಲ್ಲ ರೊಕ್ಕ ಕಲೆಕ್ಟ್ ಮಾಡಿರಿ ಎಮರ್ಜೆನ್ಸಿ ಟೈಮ್ಮಿಗೆ ಎಮರ್ಜೆನ್ಸಿ ಆತ ಅಂದ್ರ ಕಲೆಕ್ಟ ಮಾಡ್ರಿ.
ಹೌದ ರೀ
ಅದು ಹೋಗಿ ಅದು ಹೋಗಿ ಯಾಕ ಟೀಚರ್ ಕೊಟ್ರಿ ಆ ಪಂಡ ಹೋದ. ಹುಚ್ಚಿದ್ರಿನ್ ರಿ ನೀವು ಗೊತ್ತಾಗಲ್ಲ.
ಏನ್ ಮಾಡ್ತೀರಾ ಎಲ್ಲ ಮೈಮೇಲೆ ಬಂದ್ ಕುಂಟಿದ್ರಲ್ಲ ಸೋರ್ಗ ಟೀಚರರ್ಗಳು ಮತ್ತೆ.
ಹಂಗಲ್ರರಿ ರೊಕ್ಕ ಹಾಕಿರಿ ಕೇಲ್ ಇಲ್ರಿ. ರೊಕ್ಕ ಕೊಟ್ರಿ ಇಲ್ಲ ರೊಕ್ಕ ಕೊಡೋವಿಲ್ಲ. ನೀವು ನಿಂಬಲ್ಲಿ ಇಟ್ಟಗೊದಿತ್ತ ಅವ್ರ ಖಾಲಿ ಅವ್ರ ಪಂಡ್ ಖಾಲಿ ಆದಾಗ ನಿಮ್ ಪೈಲ್ ಹಾಕ್ಸೋತಿರೋರು.
ಹಾ ಹೌದ.
ಅದು ಪೂರಾ ಖರ್ಚು ಮಾಡಿಲ್ಲ ನೀವ್ ಹೆಂಗ ಮಾಡರಿ ಹೋಗೊದೆ ನಾಕ ದಿನಾ ಅವರು.... ನೀವು ಅದು ಅದ ಒಂದ ತಪ್ಪ ಅದು ತಪ್ಪ ಇತ್ ಬಿಡ ಅವರು ಅದು ಅವ್ರ ನಾವ ಏನ್ ಮಾಡಕ ಹೋಗಿಲ್ಲ. ಆಮೇಲೆ ನೀವು. ಇದೇನ್ ಅವ್ರ ಫಂಡ್ ಬಂದಿದ್ ಐವತ್ತ ಸಾವಿರ ಅದು ಬಿಟ್ಟು ನೀವು ಒಂದ ಐವತ್ತ ಸಾವಿರ ಕಲೆಕ್ಟ ಮಾಡಿ ಚಿಲ್ರೆ. ಏನ್ ಮಾಡ್ರಿ ಮಿಸ್ ಮಿಸ್ಸಿಗೆ ಕೊಟ್ರ ಮಿಸ್ ಏನ್ ಮಾಡ್ಯಾಳ.... ಆ ನಿಮ್ ಫಂಡ್ಗಳು ಬಳಸಿ ಇದು ಮಾಡ್ಯಾ ಇಲ್ಲ ನಿಮ್ ಫಂಡ್ಗಳು ಬಳ್ಸ್ಯಾಡ್ರಿ.
ಹು
ನಿಮ್ ಫಂಡ್ ಎಲ್ಲ ಎಲ್ಲಾದ್ರೂ ಸ್ಕ್ಯಾನರ್ ಹಾಕಿ ಸ್ಕ್ಯಾನರ್ ಹಾಕಿ ನೀವು ಅದು ಮಾಡಿ ನಾ ಕಡೆ ಬಾಳೆ ಬಾಳಾದ್ರೆ ಎಲ್ಲ ಪೆ ಟ್ರೇಸರ್ಯ್ಗ
ಹೌದ ರೀ ಅಷ್ಟೇ ರೀ ಮತ್ತೇನು ಹೆಚ್ಚಿಗೆ ಆಗಿಲ್ಲ.
ಹಾ ಅದು ಅದು ಹಾಗಣ್ದ್ರಿ ಬಂದ್ ಬಂದ್ ಕೇಳದಿತ್ತನ ನೀವ್ ಮೇಡಮ್ ಏನ್ ಪಂಡ ಕೊಡ್ರಿ ಖಾಲಿಯಾಗಿಲ್ಲ ಏನ ರಿ ಅಂತ ಅವಾಗ ಥರ್ಡ್ ಇಯರ್ ಅದಕ್ಕೆ ಚಗಳಡ್ಯಾರ ನೋಡ್ರಿ ಅವರ ಥರ್ಡ್ ಇಯರ್ದರ ಅಲ್ರಿ ಇವಾಗ್ ಅವ್ರ್. ಅವರು ಅವು ಏನ್ ಮಾಡೆರಾ ಅವ್ರು ರೊಕ್ಕ ಅವ್ರು ರೊಕ್ಕ ಅರೇಂಜ್ ಮಾಡ್ಕೊಂಡೊಗೇರ ಅವ್ರಿಗೂ. ಐನೂರೂಪಯ್ ಹೇಳರಂತ್ ಅವ್ರು ತಗೊಂಡೋಗೇರ್ ಅವ್ರ ಮೆಲ್ ಇಟ್ಕೊಂಡ್ರಿ.
ಹಾ ರೀ.
ಮತ್ತ ಅಲ್ಲಿ ಯೋಳ್ ಜನ ಹೋಗ್ಯಾ ರೀ ಮತ್ತ ಅದು ಅದು. ಎಪ್ಪತ್ ಸಾವಿರ .
ಎಪ್ಪತ್ ಸಾವ್ರ ಬಂದಿತ್ತಂತೇನ್ರಿ.
ಹ್ಮ್ ಅದ ಅದ ಖರ್ಚು ಮಾಡ್ಕೊಂಡ್ರು ಖರ್ಚು ಮಾಡ್ಸ ಅದ . . ಅಟ್ಟೆಟ್ ಅಟ್ಟೆಟ್ ತಗೋಬಂದೋರು ಇಲ್ಲಿ ಜಗಳ ಸಾರೀ ಕೆೇಳರ್ ಸರ ಸರ್ ಓದಲ್ರಿ ನಮ್ಗೆ ಕೊಡ್ರ ಬಿಟ್. ಅಷ್ಟೇ ಅದು ಅ ಸರ್ ನಾ ಕೇಳಕ್ ಜಗಳಡರು ಸರ್ ಅಂಗಂದ್ರೆಂಗ್ರಿ ಅದಕ್. ಹಂಗ್ ಮಾಡಿ ಆಟ್ ಶಣೆ ಇರದು ಅವ್ದ್ರಿ ಇವ್ರ ರೊಕ್ಕ ಕಳ್ಸ್ಕೊಂದಿಲ್ರೀ ಇವ್ರು.
ಹೇ.
ಅದ್ರ ಸಲುಕ್ಕೆ ಜಗಳ ಆದ್ರೆ ಒಂದ್ ವಾರ ಅದ್ರ ಸಲ ಜಗಳ .
ಹೌದೇನ್ರೀ.
ನೀವ ಏನ್ರಿ ಐನೂರೂಪಾಯ್ ಎಲ್ಲರು ಬಿಟ್ ಕೊಡ್ತಾರೇ ಐನೂರೆ ದೊಡ್ದಪ್ಪ ಐವತ್ ಸಾವ್ರ ಹೇಳಿರು ನಿಮ್ಗ್ ಅಂಗ್
ಹೌದ್ ಒಂದು ಸ್ವಲ್ಪ ಒಂದು ನಿಮಿಷ ತಳಿ. ನಮ್ಮ ತಂದೆಯರು ಫೋನ್ ಮಾಡ್ತಿದ್ದಾರೆ ಮತ್ತೆ ಹಚ್ಚುತ್ತೇನೆ ಅಂಗೆ.
ಹಚ್ಚಿ ಹಚ್ಚಿ.